ಏನ್ ಮಾಡ್ತಿದ್ರಿ
ಏನ್ ಮಾಡೋಣ ಸುಮ್ನೆ ಕೂತಿದ್ದ ನೀವ ಏನ್ ಮಾಡ್ತಾ ಇದೀರಾ
ಏನಿಲ್ಲ ನಾನು ಸುಮ್ಮನೆ ಹಂಗೆ ವಾಕ್ ಮಾಡ್ತಿದ್ದೆ
ಆಯ್ತಾ ಕಾಫಿ ಟೀ ಎಲ್ಲ
ಹ್ಮ್ ಆಯ್ತು ನಿಮ್ದೆಲ್ಲ ಆಯ್ತಾ
ಹಾ ನಮಗು ಎಲ್ಲ ಆಯ್ತು ಕಾಫಿ
ಏನ್ ಕೆಲ್ಸದಲ್ಲಿದ್ರ
ಇಲ್ಲ ಕೆಲ್ಸ ಮುಗೀತು
ಹಾ
ಹಾ ಇವಾಗ ಬಂದ ಜಸ್ಟ್ ಮನೆ ಅಂಗೆ ಸುಮ್ನೆ ಕೂತಿದ್ದ
ಹಾ ಹಾ ಹಾ ಏನ್ ಆಫೀಸ್ ಅವರ್ ಜಾಸ್ತಿನ ಇರುತ್ತಲ್ಲ ಇವಾಗ
ಹಾ ಇವಾಗ ಒಂದ್ ಸ್ವಲ್ಪ ಜಾಸ್ತಿನೆ ಇರುತ್ತೆ.
ನಾನು ಮನೆಯಲ್ಲೇ ಇದ್ದೆ.
ಹ್ಮ
ಅದುೂ ನಮ ಕಜಿನ್ ಒಬ್ರು ಪಿ ಯು ಸಿ ಮುಗಸಿದ್ರು ಮೊನ್ನೆ ಮೊನ್ನೆ ರಿಸಲ್ಟ್ ಬಂತು ಅವರು ಸ್ವಲ್ಪ ಯಾವ್ದ ಯಾವ ತರ ಫೀಲ್ಡ್ ಸೆಲೆಕ್ಟ್ ಮಾಡ್ಕೋಬೇಕು ಅಂ ನನ್ನನ್ ಕೇಳ್ತಿದ್ರು ನಾನ್ ನನ್ಗ ಅನ್ಸಿದ ಮಟ್ಟಿ ಸ್ವಲ್ಪ ಹೇಳ್ದೆ ಅದಕ್ಕೆ ಸ್ವಲ್ಪ ನಿಮ್ ಕೇಳ್ಬೇಕು ನೀವು ಹೆಂಗಿದ್ರ ಇವಾಗ ಜಾಬ್ ಎಲ್ಲ ಮಾಡ್ ರಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಫೀಲ್ಡ್ ಯಾವದು ಹೆಂಗೆ ಅಂತ ಹಲೋ ಹಲೋ
ಹಾನಿದ್ದು
ಹಲೋ
ನಮ್ದು ಪಿಯುಸಿ ಮುಗುದ್ಮೇಲೆ ತಾಮರ್ಸ್ ತಗೊಂಡಿದ್ದು
ಹಾ ಕೇಳ್ ಕಟ್ ಆಗ್ತಿದೆ ವಾಯ್ಸಾಕೊ ಕ ಹಾ ಇವಾಗ ಕೇಳಿಸ್ತೀದೆ
ಇವಾಗ್ ಕೇಳ್ಸ್ ತೈ ಹ ಹ ನಾನ್ ತಗೊಂಡ್ದು ಕಾಮ್ ತಗೊಂಡಿದ್ದೆ ನಾನು ಪುಯುಸಿ ಆ ಕಾಮರ್ಸು ಚೆನ್ನಾಗಿದೆ ಇವಾಗ ಅವ್ರು ಕಾಮರ್ಸ್ ಮಾಡೋದಿದ್ರೆ ನೋಡಿ ಕಾಮರ್ಸ್ ಅಲ್ಲೆಲ್ಲಾ ತುಂಬಾ ಆಪ್ಷನ್ಸ್ ಎಲ್ಲಾ ಇದೆ ಅವ್ರಿಗೆ
ಹ ಹ ಅಂದ್ರೆ ಅವ್ರದೂ ಸಿಇಟೀ ಸಿ ಇ ಟಿ ಸ್ಕೋರ್ ಮೇಲೆ ಅಷ್ಟೊಂದ್ ಇನ್ನೂ ನಂಬಿಕೆ ಇಲ್ಲ ಈ ತರ ಹೋಗೋದಾದ್ರೆ ಯಾವ್ ಚೆನ್ನಾಗಿರುತ್ತೆ ಅಂತ ನಿಮ್ಮಲ್ಲಿ ಇವಾಗ ಈಗ್ಬೆ ಹೆಂಗಿರ್ತವೆ ಅಂದ್ರೆ ಸಬ್ಜೆಕ್ಟ್ ಚಯ್ಸ್ ಮಾಡ್ಕೊಳ್ಳೋದು ಯಾವ್ ತರ ಇರುತ್ತೆ ಹಲೋ ಕೇಳಿಸ್ತಿದಿಯ ಹಲೋ